ಹ್ಮ ಸೇವ್ರಿ ಆರಾಮ್ರೀ.
ಹ್ಮ್ ಆರಾಮ್ ನೋಡ್ರಿ ನೀವ್ ಆರಾಮ
ಹಾ ನಾನು ಆರಾಮ ಅದೆನೇ ನೋಡ್ರಿ
ಹ ಏನ್ ಮಾಡತ್ತೀರಿ ಚಾ ಕುಡಿದ್ರಾ
ಹಾ ಚಾ ಕುಡುದ್ ಕುಂತಿದ್ದೀ ನೋಡ್ರಿ ನೀವ್ರಿ
ಹ್ಮ್ ನಾವು ಈಗ ಬಂದ್ ಹೊರಗ ಹೋಗಿದ್ದೀರಿ ಈಗ ಬಂದವಿ
ಹೌದನ್ರಿ
ಬಂದು ನಮ್ಮ್ ಮಗಳು ಚಾ ಮಾಡಿದ್ಲು ಸ್ವಲ್ಪ ಸ್ನಾಯಕ್ಸ್ ಚುರ್ ಮುರಿ ಮಾಡಿದ್ಲು
ಹೌದು
ಚೂರು ಮರಿ ತಿಂದ ಚಾ ಕುಡದ್ರಿ ಈಗ
ಹೌದನ್ರಿ
ಹ್ಮ್ ಮತ್ತರಿ
ಹಾಂ ನೀವೇನೋ ಇದು ಟೇಲರು ಏನಂತಲ್ರೀ ಲೇಡಿಸ್ದ ಅದು ಬ್ಲೌಸ್ ಅದು ಹೊಲಿತಿರಂತಲಾ. ಇಲ್ಲಿ ನಮ್ಮನೆ ಹ ನಮ್ಮನೆ ಕಡೆದವ್ರು ಹೇಳಿದ್ರಿ. ನನ್ನವು ಬ್ಲೌಸ್ ಇತ್ತು ರಿ ಅಂದ್ರೆ ನಮ್ ಅಕ್ಕಾರ್ ಮದ್ವಿತ್ರಿ.
ಹ್ಞುನ್ರೀ.
ಅಂದ್ರ ಸೀರಿ ಅದು ತಗೊಂಡಿದೀವ್ರಿ ಬ್ಲೌಸ್ ಹೊಲಸ್ಬೇಕಾಗಿತ್ ಡಿಸೈನ್ ಅದ್ವು ಒಂದ್ಸರಿದ್ ಸಾದಾ ಬ್ಲೌಸು ಆಮೇಲೆ ಬ್ಲೌಸಿಗೆ ಆರಿ ವರ್ಕು ಎಂಬ್ರಾಯ್ಡ್ರಿ ಅಂತಾರ
ಹು ಹು.
ಅವ್ನು ಹಕುಸ್ಬೇಕಾಗಿತ್ರಿ.
ಹೊ ಹು
ಕ ಯಾವ್ ಯಾವಾ ಬ್ಲೌಸಿಗೆ ಎಷ್ಟೆಷ್ಟ್ ಅಮೌಂಟ್ ತಗೊಂತೀರಿ ಹೆಂಗ ಏನ?
ಹುಂ ನಾವ್ ರಿ ಹೊಲಿತೇವ್ರಿ ಸಾದಾ ಬ್ಲೌಸ್ ಅದ್ರೆ ಎಲ್ಡ್ ನೂರ್ ರೂಪಾಯ್ ತಗೊಂತೀರಿ ಲೈನಿಂಗ್ ಇಲ್ದೆ.
ಹುನ್ರೀ.
ಹ ಮತ್ತೆ ಲೈನಿಂಗ್ ಇತ್ತ್ ಅಂದ್ರೆ ಮುನ್ನೂರು ರೂಪಾಯಿ ತಗೊಂತಿವ್ರಿ ಸಾದಾ ಬ್ಲೌಸ್ ರಿ.
ಹೂನ್ರಿ.
ಮತ್ತೆ ಇವು ಡಿಸೈನ್ನು ನೀವು ಯಾವ ತರ ಡಿಸೈನ್ ಕೊಡ್ತಿರ ಹೇಳ್ತೀರಲ್ಲಾ ಇ ಒಬ್ಬೊಬ್ರು ತಾವ್ ಮೊಬೈಲ್ನಲ್ಲೆ ತಗೊಂಬಂದು ನಮ್ಗ್ ಡಿಸೈನ್ ತೋರಿಸ್ತಾರಲ್ಲಿ
ಹ್ನ್ ರೀ.
ಹ ಡಿಸೈನ್ ಏನ್ರ ಬಾಳ ಹಾರ್ಡ್ ಇತ್ತ ಅಂದ್ರೆ ಸ್ವಲ್ಪ ರೇಟ್ ಜಾಸ್ತಿ ಆಕೇತ್ ರೀ ಆಮೇಲೆ ಸಾದಾ ಇದ್ದು ಅಂದ್ರ ಸ್ವಲ್ಪ್ ರೇಟ್ ಕಡಿಮಿ ಇರ್ತತ್ ರೀ.
ಹ್ನ್ ರಿ.
ಆಮೇಲೆ ಅ ಕಟೋರಿ ಹೊಲಿತೇವ್ರಿ. ಪ್ರಿನ್ಸಸ್ ಕಟ್ ಹೊಲಿತೇವ್ರೀ ಹ. ಆಮೇಲೆ ಹಿಂದ ನೆಕ್ ಫುಲ್ ನೆಕ್ ಇರ್ತತಲ್ರಿ.
ಹ್ಞನ್ ರೀ.
ಹ ನೆಕ್ಕಿಂದು ಹೊಲಿತೀವಿ ಆಮೇಲೆ ಮುಂದೆ ಬೋಟ್ ನೆಕ್ ಬರ್ತಲ್ಲಾ
ಹಾ ಬೋಟ್.
ಹಾ ಹಾ ಆ ತರಾನೂ ಹೊಲಿತೇವ್ರಿ ನಾವು ಆದ್ರ ಏನ್ರೀ ರೇಟ್ ಟೂ ಒಂದೊಂದಕ್ಕೂ ಒಂದೊಂದು ರೇಟ್ ಅದಾವ್ರಿ ಬೋಟ್ ನೆಟ್ ನೆ ನೆಟ್ಟು ಆಮೇಲೆ ಪ್ರಿನೆಸ್ಸು ಸ್ವಲ್ಪ ಕಟ್ ಅಂತ್ ಅಂದ್ರಿ ಆ ಆರ್ನೂರೂಪಾಯಿಕ್ ಒಂದ್ ಬ್ಲೌಸ್ ಆಯ್ತ್ರಿ ಅದು.
ಆರ್ನೂರ್ ರಿ.
ಹುನ್ ರ್ರಿ ಆರ್ನೂರೂಪಾಯ್ ಅಯ್ತದೆ.
ಅಲ್ರಿಪಾ
ಇಲ್ಲ ರೀ ಅದು ಮತ್ತೀಗೆಲ್ಲಾ ರೇಟ್ ಆಗ್ಬಿಟ್ಟತ್ತಲ್ರರಿ ನಮ್ಗ್ ಲೈನಿಂಗ್ ಅರ್ಬಿ ತರ್ಬೇಕು ದಾರ ತರ್ಬೇಕು. ಆಮೇಲೆ ಕುತ್ಕೊಂಡ್ ಸ್ಟಿಚ್ ಮಾಡ್ಬೇಕು ಅವ್ನ ಆಮೇಲೆ ಕೈ ಹೊಲ್ಗೆ ಹಾಕಕ ಬೇರೆ. ಬೇರೆದೊವ್ರ ಕಡೆ ಕೊಡ್ಬೇಕ್ರಿ ನಾವು. ನಮ್ ಕಡೆ ಬಾಳ್ ಬಟ್ಟಿರ್ತಲ್ರಿ ನಾವೇ ಅ ಕೈ ಹೊಲಿ ಉಗ್ಸು ನಾವ್ ಮನೇಲ್ ಮಾಡಲ್ರಿ.
ಹಾ ರಿ.
ಹ ಬೇರೆದವ್ರಿಗೆ ಕೊಡ್ತೇವ್ರರಿ ಮಾಡಕ್ ಯಾಕಂದ್ರೆ ನಮ್ಗ ಅದ್ನ ಮಾಡ್ಕೊಂಡ ಕುಂತ್ರ ಟೈಮ್ ವೇಸ್ಟ್ ಆಕೇತ್ ಅಂತ ಹೇಳಿ ಬೇರೆದಾವ್ರಿಗೆ ಕೊಡ್ತೇವಿ ಮತ್ತ್ ಅವ್ರರಿಗೆಲ್ಲ ನಾವು ಕೊಡ್ಬೇಕಲ್ಲ ರೊಕ್ಕಾನ.
ಹೌದಾ
ಹಂಗಾಗಿ ಅಷ್ಟ ಐತ್ರಿ ರೇಟು. ಆಮೇಲೆ ಲೆಂಗಾ ಹೊಲಿತೇ ಲೆಂಗಾ ಹೊಲಿತೇವ್ರಿ ನಾವು.
ಹಾರೀ ಲೆಹಂಗಾ ಅಂದ್ರೆ ಯಾವ ಟೈಪ್ ರೀ ಅದ.
ಹ ಈ ಶೀತಳ ನಡಕ್ ಕಟ್ಟು ಅಂತಾವ್ರಿ ಲೆಂಗಾ.
ಹಾ ಹಾ
ಹಾ ನಿ ಲೆಹಂಗಾ, ಜಂಪರ್ ಅಂತಾರಲ್ಲಾ ಆತರ ಲೆಹೆಂಗ ಇವು. ಮದ್ವಿಗೆ ಹಿಂದಿನ ದಿನ ರಾತ್ರಿ ಉಡ್ತಾರಲ್ರಿ.
ಹಾ ಹಾ
ಹಾ ಲಾಚ ಟೈಪು ಇಲ್ಲಿ ಈ ಕಡೆ ಲೆಹಂಗಾ ಅಂತಾರಿ.
ಹೌದ್ ಅನ್ರಿ.
ಹಾ ಹಾ ಲೆಹಂಗಾ ಅಂತ ಅಂತೇಳಿ ಲೆಹಂಗಾ ಅಂದಿದ್ ನಿವ ಅದರಿ. ಹಿಂದಿನ ದಿನ ಉಡ್ತಾರಲ್ರಿ ಮಾರ್ವಳಿ ಪೀಸ ಉಡ್ತಾರಲ್ಲ ಹ ಆತರನೂ ಹೊಲಿತೇವ್ರಿ.
ಹಾರೀ
ಹ್ಮು ಮತ್ತ್ ನಿಮ್ಗ ಯಾವತರ ಬೇಕು ನೋಡ್ರಿ ಮತ್ತ್ ಹೇಳ್ರಿ.
ಪ ಡಿಸೈನ್ ಅದು ನೋಡ್ಕೊತೇನ್ರಿ ಫೋನ್ ಒಳಗ್ ನೋಡ್ಕೊಂಡು ತೊಗಂಬರಿ ತ್ತೇನ್ರೀ ಒಂದು ಹತ್ತ್, ಹದನೈದು ಬ್ಲೌಸ್ ಅದಾವ್ರಿ ಅವ.
ಹ ಮತ್ತೆ ನಿಮ್ಗೆ ಏನ್ರೇ ವರ್ಕಿಂಗ್ ಹಾಕುದೇನ್ರ ಐತೆನ್ರಿ.
ಅಂದ್ರ ತಗೊಂದೇವ್ರ್ ನಾವ್ ಮದ್ವಿವ ಎಂಬ್ರಾಯ್ಡ್ರ ಮತ್ತ್ ಆರ್ ಈ ವರ್ಕ್ ಹಾಕಸ್ ಹಾಕ್ಬೇಕ್ರಿ ಹೆಂಗ್ ಏನ್ ಹೆಂಗ್ ನೀವ ಹಾಕ್ತಿರೆನ್ರಿ ಏನ್ ಬೇರೆದಾವರ್ ಕಡೆ ಹಾಕ್ಸಾಕ್ ಕೊಡ್ತೀರಿ.
ಇಲ್ಲ ರೀ ನಾವೇನ್ ಹಾಕಲ್ಲ ನಾವ್ ಇಲ್ಲಿ ಒಬ್ಬ್ರ ನಮಗೂ ಪರಿಚಯದಾವರ ಅದಾರಿ.
ಹುನ್ರಿ
ಅವ್ರಿಗೆ ಈಗ ನಾವು ನೀವು ಹೆಂತಾ ಡಿಸೈನ್ ಅಂತ ಹೇಳಿದ್ರ ಅವ್ರಿಗೆ ಹೇಳ್ತಿವ್ರಿ ನಾವ್ ಹೇಳಿ ಅವ್ರ ಕಡೆ ಹಾಕಸಿ ಆಮೇಲ್ ನಾವ್ ಹೊಲಿತೇವ್ರಿ.
ಹೌದನ್ನ್
ಇಲ್ಲ ನೀವ್ ಯಾರ್ ಕಡೆರ ಹಾಕಸಿ ಕೊಡ್ತನ್ ಅಂದ್ರ ನೀವ್ ಹಾಕಿಸಿ ಕೊಟ್ರು ನಾವ್ ಹೊಲಿತೇವ್ರೀ.
ಹ್ಮು
ಹ ಅದರ್ದ ಮತ್ತ್ ರೇಟ್ ರೇಟ್ ಬೇರೆರಿ ಅದರ್ದ.
ಅವ ರೇಟ್ ನಮಗ್ ಗೊತ್ತ್ ಅದಾವೇನ್ರಿ
ನೀ ಹೋಗ್. ಇಲ್ಲ ರೀ ನೀವು ಅದು ಡಿಸೈನ್ ಇತ್ತಲ್ರಿ ಡಿಸೈನ್ ಮ್ಯಾಲ ನೋಡಿ ಹೇಳ್ತಾರಿ ಅವ್ರು. ನಿಮ್ದು ಸಣ್ಣ ಸಾದಾ ಸಿಂ ಪಲ್ ಡಿಸೈನ್ ಇತ್ತ ಅಂದ್ರೆ ಒಂದ್ಸ ಒಂಬೈನೂರಿಂದ ಚಾಲೋ ಐತ್ರಿ ಅದ.
ಹೌದಾ
ಬರೇ ದಾರದಷ್ಟ ಹಾಕ್ತರಿ ಒಂಬೈನೂರಿಂದ. ದಾರದಿಂದನ ವರ್ಕ್ ಮಾಡ್ತಾರಿ ಮತ್ತ್ ನಿಮಗೆ ಮದ್ವಿದ ಅಂತ ಅಂದ್ರ ಏನಿಲ್ಲ ಅಂದ್ರ ಒಂದ ಆ ಮೂರರುವರೆ ಸಾವಿರ, ನಾಕ ಸಾವಿರ ರೂಪಾಯಿ ತನಕ ಐತ್ರಿ.
ಹೌದೇನ್
ಹ್ಮು ಚೆನ್ನಾಗ್ ಹಾಕ್ತಾರೆ ಅ.
ಹು ಹೂನ್ರಿ ಹೇಳ್ರಿ.
ರೇಷ್ಮಿ ದಾರ ಮಾತ್ರ ಚೆನ್ನಾಗ ಹಾಕ್ತಾರೀ ಅವ್ರ.
ಹ್ಮ ರೀ.
ಆ ಈಗ ಒಬ್ಬೊಬ್ಬರ್ದ ನೋಡ್ರಿ ರೇಷ್ಮೆ ದಾರ ಹಾಕಿರ್ತಾರಲ್ಲಾ ಅದ ಆ ಲುಕ್ ಕಾಣಂಗಿಲ್ರರಿ ಸಾದ ಕಾಣಂತೇತ್ರಿ ಹಾಕ್ಷರ ಇಲ್ಲ ಮಬ್ಬದಂಗಕೇತ್ರಿ.
ಹ್ಮ.
ಇವ್ರ್ದು ರೇಷ್ಮ ದಾರ ಚೆನ್ನಾಗಿರ್ತತ್ರಿ ಇವ್ರ ಹಾಕಿದ್ದು.
ಹಾರಿ.
ಅದ ಮತ್ತೆ ಹಂಗ ನೀವ ಯಾತರ ಅತ್ರಿ ಆತರ ಆಮೇಲೆ ನೀವೇ ಚಾಯ್ಸ್ ಮಾಡಿ ದಾರ ಕೊಡ್ತೀರಿ ಅಂದ್ರ ಸಾರಿ ತುಗೊಂದ ಬರ್ಬೇಕ್ರೀ ಸಾರಿ ತೋರ್ಸಿರ ಅಂದ್ರ ನೀವ ಅದ ದಾರ ಎಲ್ಲಾ ಸೆಲೆಕ್ಟ್ ಮಾಡ್ತಾರ ಅವ. ಆಮೇಲ ಬೀಡ್ಸ್ ಇರ್ತಾವ್ರಿ ಬೀಡ್ಸ ಬೇಕಂದ್ರ ಬೀಡ್ಸ್ ಹಚ್ಚತಾರಿ ಅವ್ರು.
ಹಾರೀ.
ಹಂಗಾಗಿ ನೀವು ಇಲ್ಲೇ ನಮ್ಮ ಮನಿ ಪಕ್ಕದಲ್ಲ ಐತ್ರಿ ನೀವ ಬಂದ್ರಂದ್ರ ಬೇಕಂದ್ರ ಅಲ್ಲೂ ಹೋಗ್ ಬರ್ತಿದ್ರ ನಾ ನಿಮ್ಗ ಇಲ್ಲಿ ಫೋನ್ ನಂಬರ್ ಕೊಡ್ತೇನೀ ನಮ್ಮ ಮನಿ ಒಂದ ಎರಡ ಮನಿ ಬಿಟ್ರ ಐಯ್ತ. ಐತ್ರಿ ಅವ್ರ ಮನಿ ಅಲ್ ಬೇಕಾರ ಹೋಗಿ ನೀವ ಸ ಡಿಸೈನ್ ನೋಡ್ತಿದ್ರ ನೋಡ್ಬರ ಅಂತ್ರರಿ.
ಆದರಿ ಈಗ ಬ್ಲೌಸ್ ತುಗೊಂದ ಬರ್ತೇನ್ರೀ.
ಹ್ಮ ಹ್ಮ.
ಒಂದ್ ಹತ್ತ ಹದ್ನೈದ ಬ್ಲೌಸ್ ಅದಾವ್ರೀ.
ಹಾ ಹಾ
ಅವ ತುಗೊಂದ ಬಂದಾಗ ಅಲ್ಲಿ ನೀವ್ ಕರ್ಕೊಂಡ ಹೋಗಿ ಅವ್ರನ್ನ ಭೇಟ್ಟಿ ಮಾಡ್ಸ ಅಂತೀರಿ. ಅಂದ್ರ ಅವ್ರ ಫೋನ್ ನ್ಯಾಗ ಯಾ ಯಾರ್ಗ್ಯಾರ ಹಾಕ್ಕ ಕೊಟ್ಟಿದ್ದು ಡಿಸೈನ್ದ್ದುಪೋಟೋ ಅದ ಅವನ ಹೆಂಗ ನೋಡ್ತೇನ್ರೀ ನಾನ್.
ಇಲ್ಲರೀ ಅವ್ರ ಕಡೆ ಒಂದ್ ಫೈಲ್ ಐತ್ರಿ ನಿಮ್ಗ ಯಾತರ ಪ್ಯಾಟರ್ನ್ ಬೇಕಲ್ಲ ಆ ತರ ಒಂದ ಬುಕ್ ನಲ್ಲೇ ಮಾಡಿಟ್ಟಿದಾರ ಅವ್ರ ಅವ್ರ ನಿಮಗ್ ತೋರ್ಸ್ತಾರೀ. ಹ ಅವರ ತೋರ್ಸಿದ ಪ್ಯಾಟರ್ನ್ ಅಲ್ಲಿ ಅಂದ್ರ ಸ್ವಲ್ಪ ಕಡಿಮಿ ಹಾಕ್ತಾರ ರೊಕ್ಕಾ.
ಹ್ಮುನ್ರಿ.
ಮತ್ ನೀವು ಮೊಬೈಲ್ ನಲ್ಲಿ ತಗೊಬಂದು ನಿಮಗ್ ಬೇಕಾದಂತವ ಡ್ರ ಡಿಸೈನ್ಸ್ ಏನ್ರ ಇತ್ತ ಅಂದ್ರ ಸ್ವಲ್ಪ ಜಾಸ್ತಿ ಹೇಳ್ತಾರೀ ಅವ್ರ
ಹಾ ರೀ.
ಹ್ಮ.
ಅದ ನೋಡ್ತೇನ್ರೀ ನಾ ನಾಳಿ ಬರ್ತೇನ್ರೀ. ನಾಳಿ ಬಂದ ನೋಡಿ ಹಾಕ್ ಹೋಕೆನ್ರಿ. ಆಮೇಲ ಸಿರೀಗ ಇದುರಿ ಪಿಕೋಪಾಲು ಮಾಡ್ತೀರನ್ರೀ.
ಹಾ ಪಿಕೋ ಪಾಲು ಮಾಡ್ತೇವ್ರಿ ನಾವ
ಅದಕ್ಕ ಎಷ್ಟ ತಗೊಂತೀರಿ.
ಪಿಕೋಫಾಲಿಗೆ ಎರಡು ಸೇರಿ ನೂರ ಐವತ್ತಪಾಯಿ ತುಗೋತಿವರಿ.
ಹೌದೇನ್ರಿ ಅವ ಇವ್ರೀ ಸಾರಿ ಕುಚ್ಚಂತಾರಲ್ಲ ಅವನು ಹಾಕ್ತೀರನ್ರಿ.
ಕುಚ್ಚಂದ್ರ ಅದೇ ರೀ ಇವನ ಸ ನಮಗ ಟೈಮ್ ಇದ್ರ ನಾ ಹಾಕ್ತೇನ್ರೀ ಇಲ್ಲಾಂದ್ರ ನಮ ತಂಗಿ ಅದಾಳ್ರಿ ಮನೇಲಿ
ಹ್ಮುನ್ರಿ.
ಆ ಅವ್ಳೇ ಆಕ್ತಾಳ್ರಿ.
ಸುಜನ್ ಹೆನ್ಕಿದು ಬರ್ತತೆೇನ್ರೀ ಅವ್ರಿಗ
ಹಾ ಸುಜನ್ ಹೆಂಕಿ ಬರ್ತತ್ರಿ ಅ ಸುಜನ್ ಹೆಣಕ ಅಂದ್ರೆ ರೇಟ್ ಬಾಳಕೇತ್ರಿ ಆಮೇಲೆ ಬೀಡ್ಸ್ ಇದ್ರ ಬಿಡ್ಸ್ ಇಂದು ರೇಟ್ ಜಾಸ್ತಿ ತೇತ್ರಿ
ಹ್ಞ ರ
ಹ ಮತ್ತೆ ನೀವು ನೋ ನೋಡ್ಬೇಕ್ರಿ ಅದು ನೀವು ಬಂದು ನೋಡಿದ್ರೆ. ಅ ಬೀಡ್ಸಿಂದ ಏನತ್ತ ಅಂದ್ರೆ ಸ್ವಲ್ಪ ಜಾಸ್ತಿ ಆಯ್ತಾರೆ ಆಮೇಲೆ ಬರೀ ಆ ಸುಜನಲ್ದ ದಾರ ದಾರಲ್ಲ ಹಾಕ್ತಾರಲ್ಲಾ. ರೇಷ್ಮೆ ದಾರಲ್ಲಿ ಅದಾದ್ರೆ ಸ್ವಲ್ಪ, ರೇಟ್ ನಿಮ್ಗ ನೋಡಿ ಹಾಕ್ತ ರ ಕಡಿಮಿ ಬರ್ತತ್ ಮತ್ತ್ ನಿಮಗ್ ಬೀಡ್ಸ್ ಬೇಕು ಆಮೇಲೆ ಕುಚ್ಚಿಂದೆಲ್ಲ ಬೇಕು ಅಂದ್ರೆ ಸುಜನ್ ಬೇಕಂದ್ರೆ ವರ್ಕ್ ಜಾಸ್ತಿ ಹಾಕಿತರಿ ಅದು ರೇಟು
ಹ್ಮ್ ಹೌದೇನ್ರಿ
ಹ್ಂ
ಅ ನೋಡ್ತೆನ್ ಅಂತ ಹೇಳ್ರಿ ನಾಳ ಬರ್ಬತಾರ ಒಂದ್ ಎರಡ್ ಸೀರೆನೂ ತಗೊ ಬರ್ತೇನ್ರೀ.
ಹಾಂ ರೀ ರ
ತುಂಗೋಂದು ಬಂದಿಯಿಂದ ಅಲ್ಲಿ ಅವ್ರ ಜೊತಿ ಮಾತಾಡ್ತೇನ್ರೀ ನಿಮ್ ಜೊತಿನೂ ಮಾತಾಡ್ತೇನ್ರೀ.
ಹ್ಮ್ ಮತ್ತೆ ಹಾ ನೀವು ಪಾಲ್ಸ್ ನೀವತ್ ಅಂದ್ರ ರೇಟ್ ಮತ್ ಕಡಿಮೆ ಐತ್ರಿ.
ಹ್ಮೀ ನಮ್ಗೂ ಈಗ ಟೈಮ್ ಇಲ್ರಿ ನಮ್ ಅಕ್ಕಾರ್ ಮದ್ ಅಂದೈತ್ರಿ ಓಡಾಡದು ಅದು ನಮ್ಗು ಒಂದ್ ಸ್ವಲ್ಪ ಟೈಮ್ ಸಾಲಂಗಿಲ್ರಿ. ನೀವ ಪಲ್ಸದು ಎಲ್ಲಾ ನೀವ ತಗೊಂಬಂದ. ಹಚ್ಚಿ ಕೊಟ್ಟು ಅದು ಬ್ಲೌಸು ಹೊಲದ ಅದು ಕೊಡ್ರಿ.
ಹಾ- ರೀ -ಹಾ -ರ
ಅ ಅಮೌಂಟ್ ಎಷ್ಟು ಆತ್ ನೋಡ್ ಕೊಡ್ತೇನ್ರಿ.
ಅದೇ ರೀ ಇನ್ ಯಾವಾಗ ಐತ್ರಿ ಮದ್ವಿ ಒಂದ್ ಹದ್ನೈದ್ ದಿನ ಮುಂಚೆ ತಂದ್ ಕೊಟ್ರೆ ಸ್ವಲ್ಪ್ ಚಲೋ ಹಾಕೇತ್ರಿ.
ಮುಂದಿನ ತಿಂಗಳ ಐತಗೋರರಿ ಅದು ಇನ್ನುದ ತಿಂಗಳ ಟಮ್ ಐತ್ ರರಿ
ಹಾ ಇನ್ನುೂ ಒಂದ್ ತಿಂಗಳ ಐತ್ರಿ.
ಹಾ ಇನ್ನೂಂದ ತಿಂಗ್ಗಳಾಯ್ತ
ಒಂದ್ ತಿಂಗ್ ಇದ್ರ ವಾಲ್ದ ಕೊಡವಂತಾರೆ ಯಾಕಂದ್ರೆ ಒಬ್ಬೊಬ್ಬ ಏನ್ ಮಾಡ್ತರಿ. ಇನ್ನೊಂದ್ ನಾಲ್ಕ್ ದಿನ ಐತಿ ಮದ್ವೆ ಅನ್ನೊಂಗ್ ತಂದ್ ಕೊಡ್ತಾರಲ್ರರಿ. ಅವಾಗ ಅರ್ಜೆಂಟ್ಲಿ ಓಲ್ಕತ್ವ ಅಂದ್ರೆ ಏನ್ ಸ್ವಲ್ಪ ಸ್ವಲ್ಪ ಹೆಚ್ಚು ಕಮ್ಮಿ ಆತಂದೆ ಮತ್ತೆ ಜಗಳ ತಗತಾರೀ ಅವ್ರು. ಅದಕ್ಕ ಈಗ ನಾವು ಕಸ್ಟಮರ್ಗ ಸ ಜ ಜಲ್ದಿನಾಗ ಕೊಟ್ರಂದ್ರ ನಾವು, ಅವಕ ಮ್ಯಾಚಿಂಗ್ ಲೈನಿಂಗ್ ಉ ದಾರ ಎಲ್ಲಾ ತರಬೇಕಲ್ರರಿ.
ಹ್ನ್ ರರಿ
ಮತ್ತತ್ ಅವಕಲ್ಲಾ ಟೈಮ್ ಹಿಡತೈತಿ ಅದಕ್ಕ, ಸ್ವಲ್ಪ ಜಲ್ದಿ ಕೊಟ್ರ ಅಂದ್ರ ನಾವ್ ಜಲ್ದಿ ಮಾ ಹೊಲ್ದು ರೆಡಿ ಮಾಡಿ ಕೊಡ್ತ. ಮತ್ತ ಮತ್ ನೀವ್ ಆರಿ ವರ್ಕ್ ಹಕ್ಬೇಕತ್ರಿ ಪಾಲ್ ಸಚ್ಬೇಕಂತತ್ರಿ. ಆಮೇಲೆ ಗೋಂಡೆ ಕ ಕಟ್ಬೇಕಂತೀರಿ.
ಅದ ರರಿ ನಾಳೆ ಬಂದ್ ಕೊಟ್ಟ ಬಿಡ್ತೇನ್ ನಾನ್ ನಿಮಗ್ ನೀವು ಒಂದು ನಾವು ಎಂಟ ದಿವ್ಸದಕಂದ್ರ ರೆಡಿ ಮಾಡಿ ನೀವು ವಾಪಾಸ್ ಕೊಟ್ಬಿಡ್ರರಿ ಅಂತೀರಿ.
ಹ ಎಂಟ ದಿನ ಆಗಲ್ರಿ ಯಾಕಂದ್ರೆ ನೀವು ಅಷ್ಟಕ್ಕ ಒಂದ್ ಬ್ಲೌಸ್ ಅಂತರಿಲ್ಲಾ. ಒಂದ್ ಹದ್ನೈದ ದಿನರ ಬೇಕಾಕೇತ್ರಿ ನನ್ಗೆ ಯಾಕಂದ್ರ ಅವ ನಾನ್ ಹೊಲಿದಿಲ್ರಿ. ನೀವು ಎಂಬ್ರಾಯ್ಡಿಂಗ್ ವರ್ಕಿಂಗ್ ಕೊಡ್ತಿರಲ್ಲ ಅಲ್ಲಿ ಅವರು ಜಲ್ದಿ ಕೊಡ್ಬೇಕಲ್ಲ. ಅವರು ಎಷ್ಟಕೊಂಡ್ತರ್ತಾವು ಹ ಒಂದು ಒಂದ್ ವಾರ ಅಂದ್ರೆ ಏನ್ ಆಗದಿಲ್ರಿ ಒಂದ ಹದಿನೈದು ಇಪ್ಪತ್ ದಿನ ಟೈಮ್ ಬೇಕಾಕತ್ರಿ ಯಾಕಂದ್ರೆ. ಫಸ್ಟ್ ನಾಲ್ ಕೊಡ್ಬೇಕಾ ಅವ್ರಿಗೆ ಅವರು ಎಲ್ಲಾ ಹಾಕಿ ಕೊಟ್ಟ್ಮೇಲೆ ನಾನ್ ಹೊಲಿಬೇಕಲ್ಲ.
ಹ್ಮ್ ಹೌದೇ
ನಾನ್ ಹೊಲ್ದ್ಮ್ಯಾಗ ಮತ್ತೆ ಅವ್ರಿಗೆ ಬಟನ್ಸ್ ಹಚ್ಚಕ್ ಕೊಟ್ಟಿರ್ತಿ. ಅವರು ಒಂದ್ ನಾಲ್ಕೈದು ದಿನ ತಗೊಂತಾರೆ.
ಹ್ಮ್ ಆಯ್ತ್ ತೋರಿ ಕೊಡೋರ್ ಅಂತಿರ ಒಂದ್ ಹದಿನೈದ ದಿವ್ಸ ಇದ್ದಂಗ.
ಹಿಂಗಾಗಿ ಟೈಮ್ ಹಾಕೇತಿ ನೋಡಿ. ನೀವ್ ಆದಷ್ಟು ಲಗುನ ತಂದ ಕೊಟ್ರ ನ್ ಚಲೋ ಹಾಕೇತಿರಿ ನಮಗು.
ರಿ ನಾಳೆ ತಗೊಂಬರ್ತೇನ್ ಅಡ್ರೆಸ್ ಎಲ್ರಿ ಅತ್ ನಿ ಮನಿ ಎಲ್ ಬರ್ತತ್ರಿ.
ನಾನ್ ನಿಮ್ಗ ಲೊಕೇಶನ್ ಹಾಕ್ತೇತನೇರಿ ಮೇಡಮ್.
ಹ್ಮ್ ರಿ.
ಹ ನಿಮ್ಗ ಇದ ನಂಬರ್ ಅದಲ್ರರಿ ನಿಮ್ದ.
ಹಾ ಹಾ ಇದೇ ನಂಬರ್ ರೀ.
ಹ ಈ ನಂಬರಿಗೆ ನಾನ್ ಲೊಕೇಶನ್ ಹಾಕ್ತೆನ್ರಿ. ನೀವು ಬರು ಬೇಕಾದ್ರೆ ನನಗ ಒಂದ್ ಕಾಲ್ ಮಾಡಿದ್ರ ಅಂದ್ರ.
ಹ್ಮ್ ರೀ.
ಮತ್ ನ ನಾವು ಮನೇಲಿ ಇರ್ಬೇಕಲ್ರೀ ಸ್ವಲ್ಪ ಎಲ್ಲಾರ ಹೊರಗೆ ಹೋಗಿರ್ತೇವಿ ಏನ ಇರ್ತತ್ತಲ್ಲಾ.
ಹ್ಮ್ ಹೌದ್ರರಿ.
ನಾಳೆ ಒಂದ್ ಫಂಕ್ಷನ್ ಒಂದಿತ್ರಿ ಹಿಂಗಾಗಿ.
ಹೌದೇನ್ರರಿ ಮತ್ತ ಟೈಮಿಂಗ್ ಹೇಳ್ರರಿ ಮತ್ ನಾ ಎಷ್ಟ್ ಗಂಟೆ ಬರ್ಬೇಕ ಅಂತ ಹೇಳಿ.
ಹ ನಾ ಅದುೂ. ಸ ಸಾಯಂಕಾಲನೂ ಐತ್ರಿ ಬೆಳಿಗ್ಗನೂ ಐತ್ರಿ.
ಅಂದ್ರ ಮತ್ ನಾಳ ಬರ್ಲಿವ ಏನ ನಾಡ್ದ ಬರ್ಲ್ರರಿ.
ನೀವು ನಾಳೆ ಸಾಯಂಕಾಲ ಬಂದ್ಬಿಡ್ರಿ. ಯ ಏಳ್ ಗಂಟೆಗ ಅಂದ್ರ ಬರ್ರಿ.
ಹ್ಮ್ ರಿ.
ನಾವ್ ಮತ್ತ ಫಂಕ್ಷನ್ ರಿಟರ್ನ್ ಮತ್ತ ಒಂಬತ್ ಗಂಟೆ ಹೋಗದಿರ್ತೇತ್ರಿ ನಾವ್ ಸಾಯಂಕಾಲ ನಾಲ್ಕ್ ಐದ ಗಂಟೆ ಇಲ್ಲ ಆರ್ ಗಂಟೆ ಬರ್ತವಿ. ಮ ಮನಗೆ.
ಹ್ಞನ್ ರೀ
ಹ ನೀವ್ ಏಳ್ ಗಂಟೆ ಬರ್ರಿ ನೀವ್ ಏಳ್ ಗಂಟೆ. ಮೆ ಬಂದ್ರಂದ್ರ ನೋಡಿ ಪ ನಿಮ. ಜೊತೆ ಮಾತಾಡಿ ನಾನೆಲ್ಲ ಇಸ್ಕೊಂಡು ಆಮೇಲೆ ಮತ್ತೆ ಫಂಕ್ಷನ್ಗೆ ನಾನು ಬೇಕಂದ್ರೆ ಹೋಗ್ತೇನ ರೀ.
ಹ್ಮ್ ಹ್ಮ್.
ಅಂದ್ರೆ ನೀವವು ಜಲ್ದಿ ಕೊಟ್ರಿ ಅಂದ್ರೆ ನಾವ್ ನಿಮ್ಗ್ ಜಲ್ದಿ ಹೊಲ್ಕ ಕೊಡಕ್ ಆಗತ್ತಲ್ರರಿ ಅದಕ್ ಅಷ್ಟೇ ರೀ.
ಎಷ್ಟ್ ವರ್ಷದಿಂದ ಆತರಿ ನೀವು ಟೇಲರಿಂಗ್ ಮಾಡಕತ್.
ಏ ನಾವು ಈಗ ಏನಿಲ್ಲ ಅಂದ್ರೆ ಒಂದ್ ಹತ್ ಹತ್ತು ವರ್ಷ ಆತ್ರಿ ಈಗ ಟೈಲರಿಂಗ್ ಮಾಡ. ಎ ಹಾ ಹಾ.
ಹೋಗಿದ್ರಿನ್ರಿ ಏನ್ ಮೊಬೈಲ್ ನೋಡ್ ನೋಡ್ ಅಷ್ಟ ಹೊಲ್ದಿದ್ರಿ.
ಇಲ್ಲ ರೀ ಫಸ್ಟ್ ನಮ್ಮ ಮನೇಲಿ ನಮ್ಮ ಮಾಮರ ಸ್ವಲ್ಪ್ ಹೊಲ್ತಿದ್ರ ಅವ್ರದ್ದು. ನೋಡ್ಕೊಂಡ್ ನೋಡ್ಕೊಂಡ್ ಕಲ್ತಿದ್ರಿ ಆಮೇಲೆ ಆಮೇಲೆ ನಾವೇ ನಮ್ ಬ್ಲೌಸ್ ಎಲ್ಲ ನಾವೆಷ್ಟ. ಸ್ಟಿಚಿಂಗ್ ಮಾಡ್ಕೊಂಡ್ ಮಾಡ್ಕೊಂಡು ಕಲ್ತು. ಈಗ ಎಲ್ಲಾರ್ದು ಹೊಲ್ಕ ಕೊಡ್ತೇವರಿ ಬಂದವರದ್ ಎಲ್ಲಾ ಕರೆಕ್ಟ್ ಆಗಿ ಕುೂಂತರ್ತದ್ರಿ ಎಲ್ಲಾರೂ ಬಂದ್ ನಮ್ ಕಡೆನ ಹಾಕತಾರಿ.